ಹ್ಮ್ ಅದಾವಾ ಏನ್ ಮಾಡಾಕತ್ತೀರಿ.
ಹಲ್ಲೋ.
ಹಾ ಚ ಚೆನ್ನಾಗ್ ಕೇಳಸ್ತ ಅ
ಹಾ ಚೆನ್ನಾಗ್ ಕೇಳ್ತಾ ಐತಿ ದಪ
ಹಾ ಮತ್ತ್ ಮತ್ತೇನ್ ಮಾಡ್ತಾ ಇದ್ರಿ ನಾಷ್ಟ ಗಿಷ್ಟ ಮಾಡಿದ್ರಿ. ಹ್ಮ್ ನನ್ಗು ಚೆನ್ನಾಗಿ ಕೇಸ್ತಾ ಇದೆ ನಾ ಊಟ ಮಾಡಿದ್ರೆ.
ನಾಷ್ಟ ಏನು ಮಾಡಿದ್ರಪ್ಪ ಹಾಸ್ಟೆಲ್ ದಾಗ ಇಡ್ಲಿ ಚಟ್ನ ಬರಾಟ್ಲಿ ಮತ್ ನೀ ಅರ ಮಾಡ ನಾ
ಹಾ ಮಾಡ್ಬೇಕಾ ಊಟ ಈಗ.
ಹ್ಮ
ಮತ್ತೇನಾ ಎಲ್ಲಿಗೆ ಹೋಗಿದ್ದೀರ ಇವತ್ತು.
ಇವತ್ತಲ್ಲಿ ಹೋಗಿಲ್ಲ ನಿನ್ನೆ ಹೋಗಿದ್ದೀವಿ. ನಿನ್ನೆ ಇವತ್ತ್ ಒಂದೈದುಷ ನಿನ್ನೆ ಇದಕ್ಕ ಹೋಗಿದಪ್ಪಾ ಸ್ವಲ್ಪ ಕೆಲಸ ಇತ್ತ ನಾನು.
ಏನ್ ಕೆಲಸಾದ್ರೂ ಚೆನ್ನಾಗಿರೋ ಕೆಲ್ಸ ಮಸಾಜ್ ಮಾಡ್ ಹಾ ಹಾ
ಹಾ ಮಸಾಜ್ ಮಾಡಕ್ ಹೋಗಿದ್ದೇನ ನಿನ್ನೆ.
ಇಲ್ಲ ಹೋಗಿದ್ರಂತಲ್ಲ
ಅದೇ ಮಸಾಜ್ ಸೆಂಟ್ರೋಗಿದೀವಿ.
ಮಸಾಲ್ ಸೆಂಟರ್ ಅಲ್ಲಿ ಏನಾಯ್ತು ಅಲ್ಲಿ.
ಯಾಪೈ ಎಂಡಿಂಗ್ ಮಾಡಿ ಬಂದಿವಿ ಮತ್ತ್
ನಾನ್ ಅಂದ್ರೆ ಹೋಗ್ರೆ ಮಜಾಗ್ ಹಗಿದ್ರರಿ.
ಏ ಸೀರಿಯಸ್ ನಿನ್ನೆ ಹ ಮೂರ್ ಸಾವಿರದ್ ಏಳು ಐದು ನಾನೆ ಮುಗಿದ್ನಲ್ಲ.
ಎಲ್ಲಾ ಹೊಡಿತ ಬ್ರೊ ಎಲ್ಲಾ ಸುಮ್ಮನೆ ಡೈಲಾಗ್ ಹೊಡೆದು
ಹೇ ಡೈಲಾಗಳ್ರಿ ಸೀರಿಯಸ್ ಬೇಕ ನೀನ್ ಅಮೌಂಟ್ ತಗೊಂಬ ಹೋಗಿ ಬರಣ ಒಂದ್ಸಲ
ಏ ನಾವೆಲ್ಲಾ
ತಪ್ಪು ಕೆಲ್ಸಾ. ಏನು ಇಂಡಿಯನ್ಸು ಯಾವತರ ಯೋಚನೆ ಮಾಡ್ತೀರಾ
ಹ್ಮ ಯಾವ ತರ ವಿಷಯ ಮಾಡ್ತ ಏನು ಎಲ್ಲಾ ಮಾಡೋ ಟಮ ಮಾಡಿ ಬಿಡ್ಬೇಕು ಆಸಕ್ ತರ್ಸ್ಕೊಂಡ್ ಬಿಡ್ಬೇಕು
ಹ ಏನ್ ಮಾಡುದು ಕಂಟ್ರೋಲ್ ಮಾಡ್ತಾ ಇದೀವಿ. ಯಾರ ಯಾರ ಮಾಡಲ್ಲಾ ಅವರಿಗ್ ಕರ್
ನಾವ ಹೋಗ ಬಂದೆ. ನನಗೆ ಯಶೆ ಬಂತು ಮಸಾಲ ಮಸ್ಕೊಂಡು ಬಂದ್ಬಿಟ್ಟೆ ನನ.
ಆ ನಿನ್ನೆ ಹೋಗಿದ್ದೇವೆ ನಾವು ನೋಡಿದ್ದಲ್ಲ.
ಹ ಮೂ ಮೂರು ಜನ ಹೋಗಿದ ನಾನ್ ಯಾರ್ಯಾರ ಯಾರ್ಯ ಮಾಡ್ತಾರ
ನಾ ಒಬ್ಬನ್ ಮಸಾಲೆ ಸೆಂಟ್ರ ಒಳ್ಗ ಹೋಗಿದ್ದೆ
ಮಾಡ್ಕದ್ರ ಒಬ್ರೇ
ಒಬ್ಬರೇ ಒಬ್ಬರೇ
ಆ
ಏನ ಚನ್ನಾಗಿರುತ್ತಾ.
ಹಾ ಚೆನ್ನಾಗ ಫುಲ್ ಫುಲ್ ಮಸ ಮಾಡಿ ಆತರ ಐದ್ ಮಸಾದ ಮಾಡ್ತಾರ ಇದು ಮಾಡತಾರ ಫುಲ್ ನೈಸ್ ಮಸಾಜ್ ಮಾಡ್ ಆ ಏನು ಅ ಏನು ಬಾಡಿಗೆ ಐಲಚ್ಚಿ ಗಸನ್ ತೆಕ್ತಾರ ನೀ ಲಟ್ಗೆ ಎಲ್ಲೆಲ್ಲ ಇದ್ದಲ್ಲ ಲಟಗೆ ತೆಗಿತಾರ.
ಹಾ ಹಾ ಅಲ್ಲ
ಹಾ ಲಲ್ಲಟಿಗೆ ಎಲ್ಲಲ್ಲ ಎಂತ ಎಲ್ಲ ತೆಗತಾರ ಅವರು ಕಿವಿ ಲಟ್ಟಕಿ ಬೇಕಾದ್ರಲಟ್ಟಗಿ ಅಲ್ಲಿ ಬೇಕಾದ್ರೆ ಅಲ್ಲಿ ಬೇಕಂದ್ರ ಅಲ್ಲಿ ಲಟ್ಟಕಿ ತೆಗತಾರ ಬೆನ್ಮೂಲೆ ಟರಕ್ ಕನ್ಸ್ತಾರ ಮೀನ್ ಬೇಕಾದ್ರೆ ಟರಕ್ ಕನ್ಸ್ಬೋದು ಹೌದಾ ಮಸಾಜೀವು ಮಾಡಕಿದ್ರ ಉಯಿ ಉಯಿ ಉಯಿ ಅಂತಿದ್ರ. ಗೊತ್ತೇತ್ ಆತರ ಮಸಾಲೆಗಳು ಮಾಡ್ತಾರಲ್ಲಿ ವೆರೈಟಿ ವೆರೈಟಿ ವೆರೈಟಿ ಮಸಾಲೆಗಳು. ಆ ನಿನ್ ವಯಸ್ಸ್ ಕರೆಕ್ಟ್ ಕೆಸರ ಇಲ್ಲಿ ಗಾಳಿ ಮಿದ್ದೆ ಇಲ್ಲ ಫೋನ್ ಆತರ ಅ ನಿನ್ ವಯಸ್ಸ್ ಕರೆಕ್ಟ್ ಆಗಿ ಕಸ ಮ ಹ್ಮ್ ನಿನ್ ವಾಯ್ಸ್ ಕರೆಕ್ಟ್ ಕಳ್ಸಲಗ್ಯದ ಬ ಅಂದೆ. ಹ
ನೀನ್ ಎಲ್ಲಿದ್ದೀನಿ ಅಂದ್ರೆ ನಾನನ್ ಫೋನ್ ನಬೇಕಬೇಕಾದ್ರ ಸ್ವಲ್ಪ ಫಸ್ಟ್.
ನಾನು ಹೊಲ್ಕ್ ಹೋಗಿದ್ದೆ.
ಹೌದಾ ಅದಕ್ಕೆನನು ಗಾಡಿ ಸ ಪ ಸೌಂಡ್ ಕರೆಕ್ಟ್ ಆಗಿ ಕೆಲಸಕ್
ಹ್ಮ್ ಹ್ಮ್
ನಮ್ಮಂದ್ ನಮ್ಮಲ್ಲಲ್ಲಿ ಫಸ್ಟ್ಗೆ ಮನುಷ್ಯನ ಇದ ಸಸರ್ ನಟಿದೀವಿ. ಮಳೆ ಬರ್ಲಿಲ್ಲ ಅದ್ರೊಳಗ್ ಫುಲ್ ಇದಾಯ್ತು ಲಾಸ್ ಆಯ್ತು ಎಲ್ಲ ಒಣ ಮಳೆ ಬರ್ಲಿಲ್ಲ ಎಲ್ಲ ಇದಾಯಯ್ತು.
ಹಾ
ತಗದವಿ ಪಸ ಹತ್ತೆ ಮಾಡವಿ ಹತ್ತಿ ಬಿ ಮಾಡ್ ಹತ್ತೆ
ನಾ ಲಾಸ್ ಆಗಿದ್ದಲ್ಲ್ ಆ ಮತ್ರ ಏನೋ ಅರಗಿರ ಏನು ಆ ಮಜದ
ಇಲ್ಲ ಅರಿಗಿ ಇಲ್ಲ ಅರಿರಿಗೆಸಂದು ಗಾಯಗ ಶಸಂದ್ರೆ ಗೋದ್ ಹಾಕಿಸಂದ್ರೆ ಇ ಮಾಡಿವಿ ಮತ್ತ್ ಎಲ್ಲಾ ಬೀಜ ಹತ್ತಿ ಬೀಜ ಊರಿ ಒಣನಲ್ಲೇ ಉರಿವಿ ಹ ಮಸ್ ಹ ಗರಿ ವಗ್
ಯಾವಾಗ್ ಯಾವಾಗ್ ಊರದಿ ಏನ್ ಗತ್ತಾಗಲಿಲ್ಲ.
ಮೊನ್ನೆ ಊರಿದೆ
ಹಲ್ಲ ಒಣ ನೆಲದಲ್ಲಿ
ಹ್ಮ ಒಣನೆಲ್ದಾಗೆ ಊರಿನ್ಬೀಜ ಮಳೆ ಬಂತ್ ಅಂತ್ರ ಒಳ್ಳೇದು ಇಲ್ಲಂದ್ ಇಲ್ಲ
ಯಾಕ್ ನೋಡಿನ್ ಅಷ್ಟು ಜಲ್ ಇನ್ನ ಮಳೆ ಬರುತ್ತ್ ನಾವ್ ಮತ್ತು.
ಇಲ್ಲ ಇವಾಗ ಯಾಕರು ಅಂತಂದ್ರ ಒಂದ್ಸ ಮಳೆ ಏನ್ ಬಂತಂದ್ರ ಗೊಬ್ಬ್ರ ಕೊಟ್ಟಂಗತ್ತದ್ ನೆಲ್ಕ ಭೂಮಿಗೆ.
ಹಾ ಹಾ
ಅಂದ್ರಾಗ ಮತ್ತೆ ಚೆನ್ನಾಗಿ ಬಂದ್ಬಿಡ್ತಾವ ಎಲ್ಲಿ ಫೇಲ್ ಆಗಲ್ ಬೀಜಗಳು.
ನಮ್ದು ಒಂದ ನಾಲ್ಕು ಎಕರೆದ ಅದ್ ನಮ್ದು ನಾಲ್ಕ ಎಕ್ರೆ. ಚೆನ್ನಾಗಿ ಹ್ಮ್ ಹ್ಮ ಚೆನ್ನಗೆ ಐತೆ ನೋಡಿ ಹ
ಎಷ್ಟ್ ನಾಲ್ಕ ಏಕ್ರೇ ನಾ
ಹಾ ಹಾ ಹ ರ ಬಂದಿದ್ದ ಏನ ಇಲ್ಲ ಅಂದ್ರಾ ಒಂದ್ ಅವ ಏಣಿನಷ್ಟ ಬಂದಿದ್ದೀರ ಒಂದ ಐದಾರ
ಇದಾರಾ.
ಐದಾರ ಎಲೆಗಳು ಬಂದಿದಾವ.
ಹಾ ಐದಾರು ಎಲೆಗಳು ಅಂದ್ರ ಚೆನ್ನಾಗೆ ಬಂದದ ಅದಕ್ಕೇನ್ ತಲೇಕೆಡಿಸ್ಕೊಡಿಲ್ ನೀವ್.
ಅಣನ್ ಕೆಡಸಂಗಿಲ್ಲ ಸ್ವಲ್ಪ ಮಳೆ ಬಂದ್ರೆ ಗೊಬ್ಬ್ರ ಹಾಕಕ ಅರ್ತಿದಲ್ಲ ಸ್ವಲ್ಪ ಮುಂದಿನ ಕೆಲ್ಸ ಮಳೆನೇ ಬರ್ತಾ ಇಲ್ಲ ನಂಗ ಕಡೆಗ ಕೂಡ
ಎಲ್ಲಿಗೆ ಇಲ್ಲಾ ಮೋರಫು ಇನ್ನು ಜೋರಾಗಿ ಕಡೆ ನೀ ನೋಡ್ರ್ಬೇಕ ನೀ ನೋಡ್ಲಕ್ ನಮ್ ಕಡೆ ಬರ್ರಿ ನೀವು ಗೊತ್ತ ಯಾವ ತರ ಅದ ಏನ ಇಲ್ಲ ನಂಬ
ಹಾ ನಮ್ಮ ಕಡೆನು ಜೋರ ಐತಿ ಏನ ನಿನ್ನೆ ತಿರುರುವಳಗ ಅವರು ಬಂದಿದ್ದಾರ ಅಂತಲ್ಲ
ನಿನ್ನೆ ಅಲ್ಲಾ ಇವತ್ತ ಬರ್ತವ್ರ ಬಂದವರು ಈವಾಗಾ
ಮತ್ತ ಇವಾಗ ಬಂದ್ರ ಅಂದ್ರ ಒಂದೇ ದಿನ ಬರೋ
ಹಾ ಒಂದೇ ದಿನ ಬರೋದು
ಅದೇ ಹೇಳಿದ್ರು ದಾವದವರು ನಿನ್ನೆ ರಾತ್ರಿ ರಾತ್ರಿ ಹನ್ನೊಂದುಕ್ ಕೊಡ್ತತೆ ಅಲ್ಲಿ ಕೇಳ ಮೂಟ ಅಂತ ಹೇಳಿದ್ರ
ಹ್ಮ್ ಹ್ಮ್ ಬಂದಾರೆ ಅವ್ರ ಹ ಎಕ್ಸ್ಆಮ್ ಅದ.
ಈಗ ಮತ್ತ ಒಂಬತ್ ತಾರೀಖ ಎಲ್ಲ ಇ ಮಾಡಲ್ಲ ರೀ ನೀ ಅವರು ಒಂಬತ್ತ ತಾರೀಕ ರೀ
ಅವ್ರ ದೇವ್ರ ಬಂತಂದ್ರೆ ಯಾವತರಯ್ದ ಗೊತ್ತಲ್ಲಾ. ಫುಲ್ ಹ್ಮ್ಮ್ ಇಲ್ಲಾ. ಅಲ್ಲ ಎಂಜಾಯಮೆಂಟ್ ಮಾಡ್ಕಂದ್ರೆ ಡ್ಯಾನ್ಸ್ಸ ಬಂದ್ ಮಸ್ತ್ ಆಾಗಿ ಬರ್ತಾರ ಅವರು ಚೆನ್ನಾಗಿ ಇ ಮಾಡ್ಕೊಂಡ್ ಬರ್ತಾರ. ಆತರ ಶಾಪುರ್ಗ ಶರಾದ್ ಬಂದು ಒಂದು ಕರೆಕ್ಟ್. ಅವದ
ಹ್ಮ್ ಹ್ಮ್
ಹಂಗ್ ಮೊದಲೆಲ್ಲ ಬರ್ರಿ ಸುರಳದ ಬಂದ್ರೆ ಎಲ್ಲ ಬ ನೋಡ್ತಬೇಕು. ಈಗ ಅದ ಯ ಕಡಿಮ್ ಕಡಿಮ್ ಇ ಮಾಡರ್ತಾರೆ ಅವರು ಆ ಏನ್ ಊರಲ್ಲಿ ಜಗಳ ಅ ಇ ಮಾಡ ಬ ಬರತ
ಹೇಳಿ
ಆಂ
ಎಂಡ ಕಡೆಗೆ ಹಂಗೆ ಆಗಿತ್ತು ಈಗಲ್ಲಾ ಮೊದ್ಲೇ ಜಗಳ ಕಡಿಮೆ ಆಗ್ತತ್ತು ಈ ಎಲ್ಲಾ ಊರದಲ್ಲಿ ಒಂದೊಂದ್ ಜಗಳ ಆಗ್ತವೆ ಯಾವವುದಾದ್ರರು ಇರ್ಲಿ ಒ ಯಾವ್ದಾದ್ರ ಜಾತ್ರೆ ಇರ್ಲಿ ಏನೇ ಇರ್ಲಿ
ಇದು ಯಾವತ್ತೇ ಆಗ್ಲಿ ಒಂದ್ ಆಚರಣೆ ನೋ ಒಳ್ಳೇದ ಚೆನ್ನಾಗಿ ಎಲ್ಲ ಅಷ್ಟೊ ಸೇರಿ ಮಾಡಿದ್ರೆ.
ನಾವ ಚೆನ್ನಾಗ್ ಚೆನ್ನಾಗಗುತ್ತ್ ಆದ್ರೆ ಈಗ ಮಾಡ್
ಅವರು ಅವರು ಜಗಾಡದೆ ಇವರು ಜಗ ಆಡಿದೆ. ಮತ್ತೆ ಒಂದೆಡ್ ಅಲ್ಲ
ಮೊದಲ್ ತರ ಎಲ್ಲಾರೂ ಹೂಡಿಕಸಿಂದ ಮಾಡೋರು ಯಾರಿಲ್ಲ ಎಲ್ಲಾ ಮಾಡಿ ಎಲ್ಲಾ ಊರಲ್ಲಿ ಕೂಡ ಆಗ ಒಂದಾನ ಒಂದು ಜಗಳ ಆಗ್ತಾನೆ ಇದ
ಹ್ಮ್ ಸ್ವಲ್ಪ ಸ್ವಾರ್ಥ ಈಗೆಲ್ಲ ಜನ ಸ್ವಾರ್ಥಕ್ಕೆ ಬಿದ್ದಿದ್ದಾರು.
ಎಲ್ಲಾರ್ದ ತಮ್ದು ತಾವ್ ನೋಡಕತ್ತಾರ ಎಲ್ಲಾರ್ದುರೆ ಎಲ್ಲರಿಗ ಕೂಡಿ ಹ ಕರ್ಕೊಂಡ್ ಹೋಗ್ ನಾವವು ನಾವವು್ ಅಂದ್ರೆ ನಮ್ದ ಅಂತಾರ.
ಇಲ್ಲಿ ಯಾರಿಗೆ ದವರ್ ಬರ್ತದೋ ಏನ್ ಸುದ್ದಿ ಅಂಬುದೇ ಗೊತ್ತಿರಲ್ಲ ನನಗೆ ಮೈ ತುಂಬದ್ ನನಗೆ ಇರ್ತಾ ಇದ್ದ ಮೈ ತುಂಬದ್
ಅಲ್ಲ ರೀ ಯಾರ್ಯಾರ್ಗೋ ಇ ನಾ ಎಷ್ಟೋ ಒಂದ್ ಇರವರು ನಮ್ ಊರಲ್ಲಿ ಎರಡ್ ದವ್ರ ಇದ್ದಾವ ರಿಯಲ್ ಆಗಿರೋದು ಎರಡ್ ದವ್ರದವು ಕೂಡ್ ಕರ್ಕೊಂಡ ಹೇ
ಹ್ಮ್ ಅದ ಯಾರಿ ಬಂದದ ಯಾರಿ ಹ್ಮ್ ಇಲ್ಲ ಅಲ್ಲಿ ನಾವಿ ಬಂದಿರದ ಏನು ಹೊಂದ ಗೊತ್ತಿಲ್ಲ ಸುಮ್ಮನೆ ಈಗರುಡಿದ್ರೆ ಏನ್ ಬಂತ್.
ಹಾ ಇಲ್ಲ ಅ ದೇವ್ರಿರವೇ ಎರಡ ಅವ ಇನ್ನ ನಾಕ್ ದೇವರ್ ಇಲ್ಲಿ ಸಿಮ ದವನಾಗತ್ತ ನಾನು ಇನ್ ಅವೆ ಡಿವೈಡ್ ಆಗ್ಯಾವ ಅರ್ಧ ಕೈ ಇವ್ರಿಗೆ ಬಂದದ ಅರ್ಧ ಕಾಲ್ ಅವ್ರಗ್ ಬಂದದ ಏನಿಲ್ಲ ಚೆನ್ನಾಗ ನ್ ಹಾಕ ತಾ ಇದೆ ಮತ್ತಾ ಇ ನ ಏಳ ತಾರೀಕು ಮುಗತು ನಿನ್ನೆ ಎಲ್ಲಾ ಹಗ್ರ್ಯಾಡಾರ
ಹ್ಮ್ ಹ್ಮ್
ನಾ ಅಂತ ನಾ ಅಂತ್ರ ಹೋಗಿಲ್ಲ
ಹೋಗ್ಬೇಕು ಯಾವ ಎಲ್ಲ ಅಂತಲ್ಲಿ ಹೋಗ್ಬೇಕು ಳ್ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ನಾವ ಎಷ್ಟು ತಿಳ್ಕೊಂತೀವಿ ಅದ್ರ ಬಗ್ಗೆ ಅಷ್ಟ ಭಕ್ತಿ ಗೌರವ ಹೆಚ್ಚಾತದ
ನಗ ಇಲ್ಲ ಮೊದ್ಲೆ ಮೊದ್ಲು ನಾನು ಎಲ್ಲಾ ಇದೆ ಬಸ್ ಎಲ್ಲ ಅಲ್ಲಾ ಎಲ್ಲಾ ಮಾಡಿದ್ದೆ ನಾನು ಆದ್ರೆ ನನಗ್ ಗೊತ್ತಿದ್ದಿಲ್ಲ ನಮಗ್ ಎಲ್ಲ ಬಗ್ಗೆ ಯಾವಾಗ ಗೊತ್ತಾಯ್ತು ಇದು ತಪ್ಪಿದೆ ಅಂತ ಅದು ಬರದು ಅವಾಗ್ಲಿಂಧ್ ಅವಾಯ್ಡ್ ಮಾಡಿದ್ದೇರಿ
ಹ್ಮ ಹ್ಮ್
ಆಯ್ತ ತೊಗೊ ನಾನ ಇಗ ವಪಾಸ ಹಚ್ಚ್ತನ್ ನೋ
ಹ್ಮ